ಹಲೋ ನಮಸ್ಕಾರ ದೊಡ್ ಮಂದಿ ಏನ್ ಮಾಡಾಕತ್ತೀರಿ
ಏನೆ ಎಲ್ಲರ ಸಣ ಮಂದಿ ಸುಮ್ ಕುಂತೀವಿ
ಸುಮ್ಮನೆ ಕುಂತಿ ಪರೀಕ್ಷೆ ಓದ್ಬೇಕು
ಓದ್ಬೇಕ್ರಿ ಓದ್ಬೇಕು ಮನಸ್ ಬರೋವಲ್ರಿ
ಸುಮ್ನೆ ಹೆಂಗೆ ಏನು ಅಂದ್ರೆ ಈತರ
ನಾಮ್ಮ್ ಹುಡುಗಿ ಫೋನ್ ಮಾಡ್ತೀ ಹೇಳಡ್ರಿ ನಮ್ ನಮ್ಮುಡುಗಿ ಫೋನ್ ಹಚ್ಚಲ ಹೇಳ್ರಿ ಏನ್ ಮಾಡಬೇಕ್
ಅಂದ್ರೆ ಓದ್ತೀರಾ
ಅಲ್ಲ ರೀ ನಾ ಹುಡಗಿ ಫೋನ್ ಮಾಡ್ತೇನ ಅಂದಿಲ್ರರಿ
ಹಾ
ಏನ್ರೀ ಏನ್ ಮಾಡಬೇಕು
ಬಿಡು ಓದು ಪಸ್ಟು
ಹಓದಾಮ್ರೀ ಹಓದಾಮ ನ ನಾಲ್ಕ ದಿನ ಟೈಮ್ ಐತೆ
ಹ್ಮ್
ಇಲಿಕ್ಕ ಸದ್ ನೈಟ್ ಕುತ್ಕೊಂಡು ಹೋದದು.
ನೈಟ್ ರೈಡರ್ಸ್ ಎನ್ ಗೂಬೆ ತರ
ಹೌದ್ರಿ
ಬೆಳಿಗ್ಗೆ ಹೇಳ್ಬೇಕಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ. ಅವಾಗ ಓದಿದ್ದೆಲ್ಲ ತಲೆ ಒಳಗ್ ಜಲ್ದಿ ಜಲ್ದಿ ಹ್ತು ನೆನ್ಪಿನ ಶಕ್ತಿ ಅವಾಗ ಫುಲ್ ಫ್ರೆಶ್. ಮೈಂಡ್ ಇರ್ತೈತಲ್ಲ
ಹೌದ ನೀವ್ ಹಂಗೆ ಮಾಡ್ತೀರ ಏನ್ರಿ
ನಾನ್ಂಗ ಮಾಡಲ್ಲ ಅನ್ನೋ ರಾತ್ರಿ ನೀವು ಓದ್ತಿನಿ.
ಮತ್ ನೀವ್ ಏನ್ ಮಾಡ್ತರಿ ಅದ ಹೇಳ್ಬ್ರಿ ನಾವು ನೀವ್ ಮಾಡ್ಲಾರ್ದೆ ಮಂದಿಗ್ ಹೇಳ್ಬಾರ್ದ್ರಿ ಅದು.
ನಂಗ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಗೊತ್ತಿತ್ತಲ್ಲಾ ಅದಕ್ಕೆ ಹೇಳಿದೆ ಅಷ್ಟೆ.
ಹ ನೀವ್ ಗೊತ್ತಿರರೆ ಮಾಡಲ್ರರಿ ನಾವ್ ಹೆಂಗ ಮಾಡನ್
ಅದಕ್ಕೆ ಹೇಳ್ತಿದೀನಿ ನಿನ್ಗಾದ್ರೆ ನೀನ್ ಮಾಡು ಇಲ್ಲಾಂದ್ರೆ ಬಿಡು ಅಂತ
ನೀವ್ ಮಾಡಿದ್ರ ಮಂದಿಗೆ ಹೇಳ್ಬೇಕ್ರೀ.
ಇಲ್ಲಾ ಮಾಡಕ್ ಅದಕ್ ನೀನ್ ಓದ್ತಿದ್ರೆ ಆತರ ಓದ ನೀ ಎದ್ದ ಓದನು ಓದ್ಬೋದು ಅದಕ್ಕೆ ಹೇಳ್ದೆ
ನೀವ್ ಎದ್ದೆಂದ್ರಿ.
ಹಾ ಎದ್ದೇಳ್ತೀನಿ ಅವಾವಾಗಾದ್ರು ಅಂದ್ರೆ ಜಾಸ್ತಿ ಓದದಿದ್ರೆ ಎದ್ದಿರ್ತೀನಿ.
ಹಾ ರೀ
ಇನ್ನೂವರೆಗೂ ಒಂದ್ ಸತನೂ ಇದ್ದಿಲ್ಲ ಎದ್ದಿದ್ದ ಯಾವಾಗ ನಾನ್ ಟ್ವೆಲ್ತ್ ಇರ್ಬೇಕಾದ್ರೆ.
ಹಾ ರೀ ಎದ್ದಾಗ ನಾನ ಫೋನ್ ಮಾಡ್ರೆ ನಾವೇದೇ ಹತೀವ.
ನಾ ಹೇಳಿದ್ದು ಎದ್ದಿದ್ದೆ ಹೇಳ್ತೀನಿ ಅಲ್ಲ.
ಆಯ್ತ್ರಿ ನೀವು ಎದ್ದಿದ್ರೆ ಫೋನ್ ಮಾಡ್ರಿ ನಮ್ಗ.
ಮಾಡ್ತಿ ಅವಾಗ ನೀನ್ ಎಚ್ರ ಇರ್ಬೇಕಲ್ಲ.
ಏನ್ ಫೋನ್ ಹಸ್ರಿ ಎತ್ತಿ ಎದ್ದತಿವ್ರಿ
ಹಾ ಹಾ
ಹಾ ರೀ
ಏನ್ ದಿನ ದಿನ ಓದ್ತ್ಯ.
ಇಲ್ಲ ಇಲ್ಲ ದಿನ ಎಕ್ಸಾಮ್ ಇರ್ಲಕ್ಕ ಹಿಂದಿನ ದಿನ ಓದ್ತತಿರ್ ನಾವು.
ಹ್ಮ್ ಅಂದ್ರೆ ಎಲ್ಲಾ ಬರ್ದ ಬರ್ತಯಾ
ಎಲ್ಲ ಬರ್ದು ಬರ್ತೀರಿ
ಟಾಪರ್
ಹ್ಮ್ ಬರ್ದ್ ಬರ್ತರಿ ಅದ್ರ ಮಾಡಾರ್ಸ್ಕೊಡಲ್ರಿ ಅವರು
ಯಾಕ್ ಕೊಡಲ್ಲ ಬರ್ದಿದ್ರೆ ಕೊಟ್ಟೆ ಕೊಡ್ತಾರ.
ನಮ್ಮ್ ಅಕ್ಷರ ನೋಡ್ ಕೊಡಲ್ರೀ ಅವ್ರು
ನೀ ನೀಟಾಗಿ ಬರೀಬೇಕು ದುಂಡಗೆ.
ನಮ್ ದುಂಡೆಗೆ ಬರ್ದ್ರು ತಿ ಬರ್ದ್ರು ಅವ್ರಗ್ ತಿಳ್ಯಂಲ್ಲ ಅವು.
ಯಾಕ್ತಿಳಲ್ಲ ನೀ ತಿಳಿಲಾರದಂಗ್ ಬರ್ದಿರ್ತಿ ಅದಕ್ ಹೆಂಗ ಆಾಗಿರ್ತವ
ಇಲ್ರರಿ ಅದು ಏನಂದ್ರೆ ಆಕ್ಚುಲಿ ನಮ್ಗ ಒಬ್ಬ ಕ್ಲಾಸ್ ನಿದಾಗ ನಾಗಾಯಂಡ್ ಸರತ್ತ ನಾಗಾಲ್ಯಾಂಡ್ ಅಂತ ಬಂದಿದ್ದಾರೆ ಅವ ಬಂದ ಬಂದ ಪುಣ್ಯಾತ್ಮ ಹೆಂಗ್ ಹೇಳ್ಕೊಟ್ಟೋದ್ನೋ ಅವನು ಕಸಿರೋ ಅಕ್ಷರನ ಏನ ಬಡಿಯಕಾಗ್ತಿಲ್ಲ ನನ್ನ ಕೇಳಿ
ಫುಲ್ ಖರ್ಷು ಹ್ಯಾಂಡ್ ರೈಟಿಂಗಾ
ಓಲ್ ಕರ್ಷ ಹಂಡ್ ರೇಟಿಂಗ್
ಹ್ಮ್
ಫುಲ್ ನಾಗಾಲ್ಯಾಂಡ್ ಹ್ಯಾಂಡ್ ರೈಟಿಂಗ್ ನಮ್ದು
ಹ್ಮ್ ಹಾಸ್ಟ್ಲಲ್ಲಿ ಇದಬೋದೀಯ ನೀನು
ಹಾಸ್ಟೆಲ್ ಅಲ್ಲಿದ್ದಿನಿ
ಲೆವೆನ್ತ್ ಟ್ವೆಲ್ತ್ ಎಲ್ಲ
ಇಲ್ಲ ಇಲ್ಲ ಮನೇಲೆ ಲೆವೆಂಟ ತೊಲ್ಟ
ಹ್ಮ್ ಹ್ಮ್.
ಟೆನ್ ತನ ಮನೇಲಿ ಆಮೇಲೆ ಎ
ನಮ್ಮು ಅಲ್ಲೇ ಊರ ಹತ್ರ ಒಂದಿದಿದೆ ಅಲ್ಲಿಯೂ ಅಷ್ಟಲ್ಲಿಲ್ಲಿದ್ದೆ ಮತ್ತ ಮತ್ ಚಿಕನ್ ಪೀಸಿಗ್ ಬೇರೆ ಕಡೆ ಹೋದೆ.
ಹ್ಮ್ ಹ್ಮ್.
ಹ್ಮ್.
ಹಾಸ್ಟೆಲಲ್ ಹೆಂಗು ಫುಲ್ ಚಂತಕ್ಕ ಓದದೇನ್.
ಹಾಸ್ಟೆಲ್ ಫುಲ್ ಏನ್ ಕೇಳಕ್ ಹೋಗ್ಬೇಡ್ರಿ ಮೂರ್ತನ ರಾತ್ರಿ. ಫುಲ್ ನಾವೇ ಟಾಪರ್ಸ್ ಆಗೋ ರೇಂಜಿಗೆ ಓದ್ಸ್ತಿದ್ರಿ ಆದ್ರೂ ನಮ್ಗೇನ್ ಟಾಪರ್ ಆಗಿಲ್ಲ.
ಯಾಕ್ ಆಗ್ಬೇಕಿತ್ತಲ್ಲಾ ಅಂದ್ರೆ ನಿನಗಿಂತ ಜಾಸ್ತಿ ಓದೋರು ಇದ್ರು.
ನಮ್ ಕೆಳ ಜಾಸ್ತಿ ಓದರಲ್ರಿ ನಮ್ಕಿಂತ ಜಾಸ್ತಿ ನಿದ್ದ್ ಹೊಡ್ಯಾರ್ ಇದ್ದರ್ರಿ.
ಅಂದ್ರುನು ಈ ಟಾಪ್ನೇ ಬರ್ಲಿಲ್ಲೇನ್ ಅಂದ್ರು ಓದೋದ್ ಇಂಪಾರ್ಟೆಂಟ್ ಅಲ್ಲ ಓದಿದ್ ನೆನ್ಪಿಟ್ಕೊಂಡು ಪರೀಕ್ಷೆಯಲ್ಲಿ ಅದ್ ದನ್ನ ಬರಿಯದ್ ಇಂಪಾರ್ಟೆಂಟ್.
ಹೌದೌದ್ರೀ ನೀವಿಷ್ಟ್ ಮಾತಾಡ್ತೀರಲ್ರಿ ನೀವಿದ್ ಬರ್ದಿರ ಅನ್ರಿ.
ಹಾ ಬರ್ದೀನಿ.
ನಿಮ್ದೇ ಭಾರಿ ಬಿಡ್ರಿ.
ನೀ ಹೇಳಿದಕ್ಕ್ ಹೇಳಾಕತಿನ್ ನಾ ಏನ್ ಫುಲ್ ಅಷ್ಟು ಬರ್ದೀನಿ ಅಂತ ಹೇಳಾಕತಿಲ್ಲ. ಏನೋ ಬರ್ದಿದ್ದೀವ್ ನಾವು ಅಷ್ಟೆ.
ನೀವು ಬರ್ದಿರೋಕ್ ನಾವು ಬರ್ದಿವ್ ಅಷ್ಟೇ ಮತ್ ಮುಗಿತು.
ಹ್ಮ್.
ಅಮ್ಮಾರೆ.
ಮತ್ತೇನ್ ಸಮಾಚಾರ.
ತ್ತೆ ಏನ್ ಇಲ್ರಿ ಹೇಳ್ಬೇಕ್ ನೀವೆ.
ನಿಮ್ಮೂರಾಗ ಏನೋ ಹಬ್ಬ ಅಯ್ತಂತ ಕರ್ದೇ ಇಲ್ ನಂಗ.
ನಮ್ಮೂರಾಗ್ ಹಬ್ಬ ಐತ್ರಿ ನಮ್ಮೂರಾಗ್ ಹಬ್ಬ ಈಗೆಲ್ಲ ರಿಸೆಂಟೆಗಂತು ಏನಿಲ್ಲ.
ಇತ್ ಐತಿ ಅಂತ ಮುಂದಿನವಾರಾಯಿ ಮುಂದಿನ ತಿಂಗಳು.
ಯಾರ್ ಹೇಳ್ಯಾರನ್ರೀ ನಿಮ್ಗ ತಪ್ಪ್ ಮಾಹಿತಿ ಬೇರ್ಯಾರ್ ಊರಾಗಿದ್ದಿರ್ಬೇಕ್ರಿ ಮೇ ಬಿ. ನಮ್ ಕ್ಲಾಸ್ ನಮ್ ಇದ್ರಾಗ ಅಭಿಷೇಕನ್ನೋರು ಇಬ್ರದೀವ್ರಿ.
ಮೇ ಬಿ ನಿಮಗ ತಪ್ಪ್ ಮಾಹಿತಿ ಬಂದಿರ್ಬೇಕು.
ಏನೋ ಗೊತ್ತಿಲ್ಲ ಅಂದ್ರು ಅದಕ್ಕೆ ಕೇಳ್ದೆ. ಹೋಗ್ಲಿ ಬಿಡು. ಮತ್ತೇನು ಏನೇನ್ ಓದ್ತೀಯಾ ಹೆಂಗೇಂಗ್ ಓದ್ತೀಯಾ ಹೇಳ್ ನಮ್ಗೂ ಸ್ವಲ್ಪ.
ಏನಲ್ರಿ ಸಿಂಪಲ್ ಆದ್ರಿ.
ಹ್ಮ್.
ಹಾ ಹಿಂಗ ಹೋಗಿ ಬುಕ್ ಮುಂದ್ ಕುಂದರ್ಬೇಕ್ರೀ. ಬುಕ್ ಮುಂದ ಕುಂದ್ರಾನ ಸ್ವಲ್ಪ ಒಂದ್ ಫಸ್ಟ್ ಲೈನ್ ಓದ್ಲಕರ್ತಿರ್ತರಿ.
ಕಣ ಮುಚ್ಚನ ಹೋಯಿ ಮಕ್ಕೊಂಬಿಡ್ರಿ. ಹಲೋ. ಹಲೋ. ಹಲೋ. ಹಲೋ. ಹಲೋ. ಹಲೋ.